ವಟಾಯ ಇತ
ಇನ್ನೂ ಇಲ್ಲ ನಾನ್ ನಾಲ್ಕ್ ಗಂಟೆಗೆ ಮಾಡಿದ್ದು
ನಾಲ್ಕ್ ಗಂಟೆ ಊಟ ಮಾಡಿದ್ದ ಅಂದ್ರೆ ಮನೇಲಿ ಯಾರು ಅಪ್ಪ ಅಮ್ಮ ಇಲ್ಲ ನೀನ್ ಒಪ್ನೇ ಇದ್ಯಾ ಅವಾಗ
ನಮ್ಮಪ್ಪಾ ನಾನು ಆಮೇಲೆ ಅಪ್ಪಂಗೆ
ಹ್ಮ್ ಏನ್ ಆಟಾಡ್ತವೀರಾ ನೀವ್ ಇವಾಗ
ನಮ್ ತಂಗಿ ಓದ್ತವ್ರ ನಾನ್ ಫೋನ್ ಮಾಡ್ಕೊಂಡಿದ್ದ
ಹಾ ಹಾಗೆ ಎಲ್ಲಾ ಓದ್ತಾ ಇವತ್ತು
ನೀಏ ನ ಬರ ಒಂದೇ ಚಪ್ರ ಓದಿದ್ದೀನ ಅಷ್ಟೇ ಆಗ್ತ
ಅದನ್ನು ಐದ್ನೇದು
ನೀನು
ನಾನ ಇಲ್ಲ ನಾನು ಒನ್ನೇದ ಒಂದೇ ಓದಿದ್ದೀನಿ
ಫಸ್ಟಫಸ್ಟ್ ಹೆಂಗುಮೊದ್ನೇ ಡೆಂಗೂ ಅರ್ದ
ಇ ಡಿ ಎಫ್ ಇತ್ತಲ್ಲಾ
ಅನ್ನ ವರ್ತ ಅಕ್ಷಲ್ಲ
ಹ್ಮ್ ಸರಿ ಸರಿ ಊಟ ಮಾಡ್ಬೇಕಾ ಇನ್ನು
ಒಂದು ಹತ್ತುವರೆಗೆ ಮಾಡ್ತೇನೆ
ಹಪ್ಪ ಬರ ಮತ್ತೆ ಏನ್ ನಡೆಸ್ತಾ ಇದಯ ಮೊನ್ನೆ ಹೋಗ ಮೊನ್ನೆ ಹೋಗಿದ್ದಲ್ಲ ಎಲ್ಲೆಲ್ಲ ಹೋಗ ಬಂದೆ ಮನೆ ಎಲ್ಲ ಚೆನ್ನಾಗಿತ್ತು
ಒಂದು ಹನ್ನೊಂದು ಪ್ಲೇಸ್ ಆ ಹನ್ನೊಂದು ಪ್ಲೇಸ್ಗೆ ಹೋಗಿದೆ
ಓ ಹಗೆ ಮಧ್ಯಾಹ್ನ ಊಟ ಎಲ್ಲ ಮೀನು
ಹ್ಮ್
ಎಲ್ಲಾ ಮಾಡ್ದ
ಹ ನಮ್ಮ ಮಾಮ ಅವರು ಬಂದಿದ್ದು
ಹಾ
ಅವರು ಒಂದು ಎರಡು ಮೂರ ಮೂರ್ ಗಂಟೆ ಇದ್ ಬಿಟ್ಟು ಹೋದ್ರು
ಹ್ಮ ಊಟ ಮಾಡಾರಕೊಂಡ ಬೆಟ್ಟು
ಹ್ಮ
ಹ್ಮಹಾಗಾದ್ರೆ ಮತ್ತೆ ನೀವು ಹೊಲ್ದಲ್ಲಿ ಏನೇ ಬೆಳೆಯೋದು ಇವಾಗ ಅಂದ್ರೆ
ಇವಾಗೇನು ಬೆಳೀತಿಲ್ಲ ಮುಂಚೆ ರಾಗಿ ಆಮೇಲೆ ರಾಗಿ ಅಷ್ಟೇ ಬೆಲ್ ಅಂದ್ರೆ ನಾವ್ ಬೆಲ್ದಿಲ್ಲ ಅಂದ್ರೆ ಬೇರೆಯವ್ರ ಕೋರಿ ಕೊಟ್ಟಿದ್ದು
ಹಾ
ಇವಾಗ ಬರಿ ಕಾಯಿ ಕಿತ್ಬಿಟ್ಟಿ ಮಾರ್ತಾ ಇದ್ದಿವಿ
ರಾಗಿ ಹೆಂಗ ಬೆಳತಿದ್ರಿ
ಅದೇ ಬೇರೆಯವರು ಕೊಡ್ ಕೊಡ್ ಕೋರಿ ಕೊಡ್ತಾ ಇದ್ವಿ ಅವರು ನಮ್ಗೆ ಒಂದ್ ಮೂ ಎರಡು ಮೂಟ್ಟೆ ರಾಗಿ ಕೊಡ್ತಾ ಇದ
ಓ ಆತರ ಅ ನಾವ್ ಹೆಂಗ ಬೆಳೀತಿವಿ ಗೊತ್ ನಾವ್ ಹತ್ತಿ ಬೆಳಿತೀವಿ ಗೊತ್ತಾ ಹೆಂಗ್ ಬೆಳಿತೀವಿ ಹತ್ತಿ ಅಂತ
ಹ್ಮ್
ಹತ್ತಿನ ನಾವು ಮೊದ್ಲೆೇ ಕುೂರ್ಗೆ ಹಾಕಿ ಗೆರೆ ಎಳದ್ ಬಿಟ್ಟು ಅದ್ಮೇಲೆ ಓ ಇವ ಇರ್ತಾವಲ್ಲಾ ಎತ್ತು ಎತ್ತಿನ ಗಾಡಿ ಅವೆಲ್ಲ ತಗೊಂಡೋಗಿ ನೆಗ್ಲಿಟ್ಟು ಗೇರೆ ಎಳಿಬೇಕು ಗೇರೆ ಎಳೆದು ಅದ್ರ ಮೇಲೆ ಕೈಲೆ ಊರ್ಬೇಕು ಅದನ್ನ ಊರ್ಬೇಕೇಕು ಹ್ಮ್ ಬೀಜ ಹಾಕ್ಬೇಕು ಬೀಜ ಹಾಕ್ ಹೋಗಬೇಕಂದ್ರೆ ಮಳೆ ಹ್ಮ ಕರ್ಗು ಇರುತ್ತೆ ಬೇರೆ ತರಾನು ಇರುತ್ತೆ ಅದನ್ನ ಹಾಕ್ಬೇಕಂದ್ರೆ ಮತ್ತ್ ಮಳೆ ಬರ್ಬೇಕು ಮಳೆ ಬಂದ್ಮೇಲೆ ಅದನ್ ಬೀಜ ಹಾಕ ಇನ್ಮೇಲೆ ಮತ್ತೆ ಮಳೆ ಬರ್ಬೇಕು ಮತ್ತೆ ಮಳೆ ಬಂದ್ಮೇಲೆ ಅದು ಒಂದು ಇಪ್ಪತ್ತು ದಿನ ಅಥವಾ ಇಪ್ಪತ್ತೈದು ದಿನ ಆದ್ಮೇಲೆ ಅದು ಬೆಳೆ ಮೊಳಿಕೆ ಹೊಡದು ಚಿಕ್ ಚಿಕ್ದಾಗಿ ಬೆಳಿತೈತಿ ಆಮೇಲೆ ಎಲ್ಲೆಲ್ಲಿ ಬೆಳತಿಲ್ಲ ಅಲ್ಲೆಲ್ಲ ನೋಡ್ಬಿಟ್ಟು ಮತ್ತೆ ಹಾಕ್ಬೇಕು
ಹ್ಮ್
ಅದಾದ್ಮೇ ಒಂದು ಎರಡು ತಿಂಗಳಾದ್ಮೇಲೆ ಎಣ್ಣೆ ಹೊಡಿಬೇಕು ಅದಕ್ಕೆ
ಹಾ
ಆ ಇದು ಕೀಟನಾಶಕನ್ನ ಸಿಂಪಡಿಸಬೇಕು ಅದಕ್ಕ ಸಿಂಪಡಿಸಿದ ಮ್ಯಾಗದ್ರ ಒಂದಿಷ್ಟ ಚಿಕ್ ಚಿಕ್ ಕೀಟಗಳು ಬರ್ತಾವ ಏನು ತರಾ ಬಿಳಿ ಇದು ಕರಿ ಹುಳ ಅಂತ ಹುಳಗಳು ಬರ್ತವೆ ಆ ಹುಳಗಳು ಸತ್ ಮೇಲೆ
ಸತ್ ಮೇಲೆ
ಹೊಡಿತೈ ಹೊಡೆದ್ಮೇಲೆ ಕೆಲಸದವರೆಗೆ ಹಚ್ಬಿಟ್ಟು ಅದ ಹತ್ತಿ ಎಲ್ಲ ಬಿಡಿಸಬೇಕು ಅದನ್ನು ಬಿಡಿಸಿ ತಗೊಂಡ ಹೋಗಿ ತುಂಬಿ ಮಾರುಕಟ್ಟೆ ಮಾರಬೇಕು ಮತ್ತ ಅದಾದ್ಮೇಗ ಒಷ್ಟು ಕಿತ್ತಿ ಬೆೆಂಕಿಹಚ್ ಅತ್ತೀಗ ಇಲ್ಲ ಹ್ಮ ಜಾಸ್ತಿ
ಕೆ ಕೆ ಜಿ ಎಷ್ಟು
ಹತ್ತಿ ಕೆ ಜಿ ಹ ಕೆ ಜಿ ಒಂದ್ ಲಕ್ಷ ಇಲ್ಲ ಅಲ್ಲ ಟನ್ ಒಂದ ಟನ್ಗೆ ಒಂದು ನೂರ್ ಕೆಜಿಗೆ ಒಂದು ಏಳ್ ಸಾವಿರ ಎಂಟ ಸಾವಿರ ಹಿಂಗಿರುತ್ತೆ
ಅಷ್ಟ
ಹೂ ಮತ್ತೆ ಒಂದೊಂದ್ ಲಕ್ಷ ಒಂದೊಂದ್ ಕೆಜಿ ಕೊಟ್ರೆ ಅದೇನ್ ಬಂಗಾರನಾ
ಓ ರೇಷ್ಮೆ ಅಂಶತ ಒನ್ ಕೆ ಜಿ
ರೇಷ್ಮೆ ಅಲ್ಲಲ್ಲ ರೇಷ್ಮೆ ರೇಷ್ಮೇ ಇರ್ಬೇಕು ಮೋಸ್ಟ್ಲಿ
ಹ್ಮ್
ಮತ್ತೆ ಶೇಂಗಾ ಹೆಂಗ್ ಬೆಳಿತಾರೆ ಗೊತ್ತಾ ಶೇಂಗಾ ಬೆಳಿಬೇಕಂದ್ರೆ. ಮೊದಲು ನೀರ್
ಗೊತ್ತು ನಾನ್ ಇವಾಗ ನಾನ್ ಇವತ್ತು ಆದರ ಉಂಡೆ ತಿಂದೆ ಕಡ್ಲೆ ಬೀಜ ಉಂಡೆ.
ಹಲೋ
ಅದೇ ಶೇಂಗಾ ಉಂಡೆ ತಿಂದೆ.
ಹಾ ಶೇಂಗ ಮೂಟೆ ನೋಡಿದಿಯ ನೀನು.
ನಾ ಇವಾಗ ಹಾ ತಿಂದೆ ಇ ನಮ್ಮ ಮಾಮೂಲಿ ಇದು ಅಡಕೆ.
ಹ್ಮ್
ಅಡಿಕೆದು ಹಾ ಬೆಲ್ಬಿಟ್ಟೆಲ್ಲ ಆಯ್ತು ಇವಾಗ ಮಾರಕೆ ಇಕ್ಕವರೆ. ಇವಾಗೇನ್ ಸೆಲ್ ಮಾಡು ಒಂದು ತರ್ಟಿ ಅ ಮೂವತ್ ಲಕ್ಷ ಬರುತ್ತೆ.
ಓ ಹಂಗೆ ಅಂದ್ರೆ ಅದನ್ನೆಲ್ಲಾ ಕೀಳ್ ಬಿಟ್ಟು ಎಲ್ಲಾ ಮಾಡವಾರ.
ಅದೇ ಮರ ಮೇಲೆ ಬಿದ್ದಿರ್ತಾರೆ ಅದನ್ನೆಲ್ಲಾ ಕೆಳಗಡೆ ಒಡ್ಸ್ಬಿಟ್ಟಿ. ಅದನ್ನ ಕ ಕಿಲ್ಬಿಟ್ಟಿ ಬೇಯಿಸಬಿಟ್ಟಿ ಒಂದು ಒಂದು ಐದ್ ದಿನ ಬೇಯಸ್ಬೇಕು. ಆದ್ಮೇಲೆ ಒಂದು ಒಂದು ವಾರ ಒಣಗ್ ಹಾಕ್ಬೇಕು ಅದಾದ್ಮೇಲೆ ಹಚ್ಬೇಕ್ ಏನೋ ಅಷ್ಟೇ
ಹಾ ಹಾ ಮತ್ತೆ ನಮ್ಮ್ ಹತ್ತಿರ ತೊಗರಿ ಬೆಳಿತಾರೆ ತೊಗರಿ ಬೆಳೋದ್ ಗೊತ್ತಾ ನಿಂಗೆ.
ತೊಗರಿ ಅಂದ್ರೆ
ತೊಗರಿನೋ ಕಡಲೆ ಕಡಲೆ ಕಡಲೆ ಗೊತ್ತಿಲ್ಲ ನಿಂಗೆ. ಹಿಟ್ಟು ಅಲ್ಲಲ್ಲೇ ಕಡಲೆ ಇರುತ್ತೆ ಕಡ್ಲೆನ ಮತ್ತೆ ಹಿಟ್ಟು ಮಾಡ್ತಾರೆ ಇವರು ಹಿಂಗ್ ತೊಗರಿ ಗೊತ್ತಿಲ್ಲ ಆತರ
ಕಡಲೆಬೆಲೆೆ ಒಡೆ ಮಾಡ್ರತಲ್ಲ ಕಡ್ಲೆಬೇಳೆ
ಹಾ
ಹ
ಏ ಸರಿ ಮತ್ತೆ
ಏನೆರಾ
ಮತ್ತೆನ್ ಮಾಡುದು ಹಣ್ಣು ಹಣ್ಣ್ ತಿಂದ
ಈ ಮಾವಿನಕಾಯ
ಹ್ಮ್ ಮಾವಿನಹಣ್ಣು
ಮಧ್ಯಾಹ್ನ ಒಂದ್ ತಿಂದ
ಏ ಶುಕ್ರವಾರ ಬರ್ಬೇಕಾದ್ರೆ ತಗೊಂಬಾರಪ್ಪ ಒಂದ್ ಹಣ್ಣು.
ಹ ಆಯ್ತು ಆದ್ರೆ ಚಾಕು ಬಾಕ್ಸ್ ತರಲ್ಲಪ್ಪ ಚಾಕು ಇತ್ಕೊಂಡ್ ನಮ್ಮ ಮನೆಗೆ ಎತ್ತಿ ಕೊಡ್ತೀನಿ ನಿಮ್ ಮನೆಗೆ ಹೋಗಬಿಟ್ಟಿ. ಕಟ್ ಮಾಡಕೊಂಡು ತಿನ್ನು
ಹಾ ಸರಿ ಸರಿ ನಮ್ ಇದ್ರಲ್ಲಿ ಐತೆ ಅಣ್ ಚಾಕು
ಹಾ
ಎಷ್ಟ್ ದಿನ ಆಗೈತ್ ನಾನು ಹಣ್ಣು ತಿಂದ್ಬಿಟ್ಟು ನಮ್ ಮನೆಗೆ ಹೋದ್ರೆ ದಿನಾಲೂ ತಿಂತಿದ್ದೆ.
ಅ ನಾನ್ ಎಲ್ಡ್ ಎತ್ಕೊಂಡ್ ಬರ್ತೇನೆ ನಂಗ್ ಗೊತ್ತಿಲ್ಲಾ ಅದು ಒಂದ್ ಹೋಗ್ ಬಿಟ್ಟಿದ್ರೆ ಅದಕ್ಕೆ ಎರಡ್ ಎತ್ತಕೊಂಡ್
ಇದುಸ ಒ ಹೆಂಗಿದ ಅಂದ್ರೆ ಒಂದೊಂದು ಒಂದೊಂದ್ ಕಡೆ ಹೋಗ್ಬಿಟ್ಟಿದ ಎೊಂದ್ ಕಡೆ ಚೆನ್ನಾಗಾಗಿದೆ ಹಂಗಿದ
ಹಾ ಸರಿ ಇರ್ಲಿ ಬಿಡಮ್
ಮತ್ತೆ ನೀನು ಓದ್ಬೇಕಾ ಇವಾಗ
ನಾ ಪ ಹಚ್ಕೊಂಡ್ ಓದ್ಬೇಕ ಇವಾಗ ಹಸಡಿ ಇವಾಗ ಏನಿಲ್ಲ ಅಂದ್ರೆ ಒಂದು ನಾಲ್ಕನೇ ಚಾಪ್ಟರ್ ಮುಗಿಸ ಬಿಡ್ಬೇಕು ನಾಲ್ಕ್ ಚಾಪ್ಟರ್ ಅಷ್ಟೊ ಅಂದೇನು ಕಷ್ಟ ಇಲ್ಲ ಮೂರು ನಾಲ್ಕ್ ಕ್ಕು ಮೂರು ನಾಲ್ಕು ಐದು ಈಸಿ ಒಂದು ಎರಡುನ ಸ್ವಲ್ಪ ಅವಕಾಶ
ಹೌದೌದು ಇವಾಗ ನಿಂಗ ಭತ್ತ ಬೆಳೋದು ಗೊತ್ತಾ ಭತ್ತಾ
ಭತ್ತ ಅಂದ್ರೆ
ಅಕ್ಕಿ ಅಕ್ಕಿ ಅನ್ನ
ಹ್ಮ್ ಹ್ಮ್
ಮತ್ ನಿಮ್ ಬೆಳಿ ತೆಗೆದ್ರಾ ಫಸ್ಟೂ
ಹ್ಮ್
ಅದಕ್ ಏನ್ ಮಾಡೋದು ನೀರ್ ಹಾಕದು ನೀರ್ ಬಿಡೋದು
ಹಾ
ನೀರ್ ಬಿಟ್ಟು ಅದನ್ನ ಇವು ಇರ್ತಾವಲ್ಲ ಎಲ್ಲಾ ನೀರು ಎಲ್ಲಾ ತುಳ್ದಾಡ್ಬಿಟ್ಟು ಎಷ್ಟೋ ದಿನ ನೀರ್ ಬಿಡ್ತಾರೆ ನೀರ್ ಬಿಟ್ಟಾ
ಹ್ಮ್ ನಿಂದು ಒಂದ ರತಿ ಬ್ರೇಕ್ ಆಗ್ತ ಬರ್ತಾ ಇಲ್ಲ ಧ್ವನಿ
ಹೌದಾ
ಹ್ಮ್ ಇದು ಒಂದು ಜೊತಿ ಆಗಿದ
ಹಾ ಇವಾಗ
ಹ್ಮ್
ಒಂದು ಒಂದು ವರೇತಿಂಗಳು ಬಿಟ್ಬಿಡ್ತಾರೆ ಬಿಟ್ಟು ಅದಾದ್ಮೇಲೆ ಏನ್ ಮಾಡ್ತಾರೆ ನೀರು ಬಿಟ್ಟು ಅದ ಕಿತ್ತಿ ಮತ್ತೆ ಮತ್ತೆ ಹಾಕ್ತಾರೆ ಮತ್ತೆ ಹಾಕಿ ಎಷ್ಟೋದ ಗೊಬ್ಬ್ರ ಗೊಬ್ಬ್ರ ಎಲ್ಲಾ ಕೊಟ್ಟು ದೊಡ್ಡ್ದ ಆದ್ಮೇಲೆ ಅದನ್ನ ಕಿಟ್ಟಿ ಹೊಡಿತಾರೆ ಮೊಮ್ಮ ಹಾಕಿ ಎಲ್ಲಾ ಮಾಡಿ ಅಕ್ಕಿ ಮಾಡ ಅಕ್ಕಿ ಭತ್ತ ಮಾಡ್ತಾರೆ ಮೊದಲು ಭತ್ತನ ಆಮೇಲೆ ಅಕ್ಕಿ ಮಾಡ್ತಾರೆ ಅದನ್ನ ಮಷಿನ್ಗ್ ಹಾಕಿ ಕಾರ್ಖಾನೆಗಳಿಗೆಲ್ಲ ಹೋಗ್ಬಿಟ್ಟು ಬತ್ತಾ ಆಗತ್ತದು
ಹ್ಮ್
ಆದ್ರೆ ಆ ಭತ್ತದಿಂದ್ರನೇ ಒಂದಿಷ್ಟು ಅಕ್ಕಿ ಮಾಡ್ತಾರೆ ಮೊದ್ಲು ಅಕ್ಕಿ ಮಾಡ್ಬಿಟ್ಟು ಇನ್ನ ಉಳ್ದಿರ್ತದಲ್ಲಾ
ಹ್ಮ್
ನ ತಗೊಂಡ್ಬಿಟ್ಟು ಚುರ್ಮುರಿ ಮಾಡ್ತಾರೆ ಮಂಡಕ್ಕಿ
ಹಾ
ಹ್ಮ್ ನಿಮ್ಮ ಹತ್ರ ಸಕ್ರೆ ಕಾರ್ಖಾನ ಅದವಾ
ಅ
ಸಕ್ರೆ ಕಾರ್ಖಾನೆಗಳು
ಇಲ್ಲ
ಹಾಂ ನಮ್ಮ್ ಹತ್ರ ಸಕ್ರೆ ಮಾಡ್ತಾರೆ ಬೆಲ್ಲ ಮಾಡ್ತಾರೆ
ಹಾ ನಮ್ಮೂರ ಇವಕೇ ಅದೆಲ್ಲ ಮಾಡಲ್ಲ ಬರೆ ಅಟ್ಕೆ ತೆಂಗು ಆಮೇಲೆ ಅ ರಾಗಿ ಅಷ್ಟೆ
ಕಬ್ಬು ಬೆಳಿತಾರೆ ಕಬ್ಬು ಕಬ್ಬು ಬೆಳಿತಾರೆ ಕಬ್ಬು ನಿ ತಗೊಂಡ ಹೋಗಿ ಕಾರ್ಖಾನೆಗಳಿಗೆ ಕೊಟ್ಟು ಸಕ್ಕರೆ ಮಾಡ್ತಾರೆ ಅದ್ರಂತ್ರ ಎಷ್ಟೋ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇರ್ಾಗ ಅೌದು
ಹಾ ಅದ ನಾಾ ಅದ ಉತ್ತರ ಕನ್ನಡದಲ್ಲ ಇರ ಜಾಸ್ತಿ
ಹಾ ಅವೆಲ್ಲ ದೊಡ್ಡ ದೊಡ್ಡು ಕಾರ್ಖಾನೆಗಳು ಜಾಸ್ತಿ ಹೊಗೆೇ ಬಿಟ್ಬಿಟ್ಟು ವಾಯು ಮಾಲಿನ್ಯ ನೀರೆಲ್ಲೆಲ್ಲಾ ಬಿಟ್ಟು ನೀರೆಲ್ಲಾ ಕೆಡಸ್ತಾರೆ ಜ ಕೆಮಿಕಲ್ ಸಿ ತ
ಅದೇ ಜಾಂಗೀರ ಅಂದ್ರೆ ಅದೆಲ್ಲ ಮಾಡದ
ಹಾ ಆ ತರ ಆತರಾನೇ ಮತ್ತೆ ಬೆಲ್ಲ ಮಾಡ್ತಾರೆ ಎಲ್ಲಾ ರಾಸಾಯನಿಕ ಎಂತ ಮಾಡ್ತಾರೆ ಈ ಕಡೆ ಎಲ್ಲ ಬರ ಅ ಬೆಳವಣಿಗೆ ಆಗ್ತೈತೆ ಅಾವ್ದ ಆಗ್ತೈತಿ ಜನ ಜಾಸ್ತಿ ಇಲ್ಲಲ್ಲ
ಎಲ್ಲಿ ಓ ಹ
ಈಗ ನಾ ನೀವ್ ಇದೆಯಲ್ಲ ಅಲ್ಲಿ
ನಮ್ಮೂರ್ ಕಡೆ ಬರ ಹಿಂದಿ ಹೊರೆ ಇರೋದು
ಹೌದು ಇಡ್ತಿಯಾ ಇವಾಗ
ಹಾ
ಎಡಡು